ಹಲೋ ಸರ್ ಸರ್ ನಮಸ್ತೆ ರೀ ಸರ್
ಸರಿ ಏನ್ ನಡದದ್ರಿ
ಸರ್ ಏನ ಇಲ್ಲ ನೋಡ್ರಿ ನೀವ್ ಹೇಳ್ಬೇಕು
ಹಲೋ ಊಟಾ ರಿ
ಆಗ್ತೀರಿ ಸರ್ ಮಧ್ಯಾಹ್ನ
ಮಧ್ಯಾಹ್ನ ರೀ ಎಷ್ಟ್ ಗಂಟೆ ಮಾಡಿರಿ
ಸರ್ ಅವು ಆಡು ಆಗಿತ್ತ್
ಯ್ಯಾಡ್ರಿ ಮತ್ತೆನ್ ಆರಾಮಲ್ ರೀ
ಇಲ್ಲ ನಾನ ನೋಡ್ರಿ ಸರ್ ನಿಮ್ದೆನ್ರೀ ಕೆಲ್ಸಾ
ಸರ್ ಏನಲ್ರೀ ನಮ್ದು ಇವತ್ತು ಕೆಲ್ಸಕ್ ಹೋಗಿದ್ದ್ವಿ ಬಂದಿವಿ ಮತ್ತ್ ನಾಳೆ ರಜೆ
ಹೌದ ರೀ ಸರ
ಹಾ ರೀ
ಮತ್ತ್ ಎಕಡೆ ಹೋಗ್ಬೆಕ್ರಿ ನಾಳೆ ಸರ
ಸರ ಮತ್ತ ನಾಳೆ ಈ ಕಡೆ ಇಲ್ರೀ ನೋಡ್ಬೇಕ ರೀ ಎಕಡೆರ ಒಂದು ಡ್ಯೂಟಿ ಆ ತೊಬಕಿಲ್ ಮತ್ತೆ ಯಾವ್ದರ ಒಂದು
ಸರ್ ಒಂದ್ ಜೆ ಸಿ ಬಿ ಬೇಕಾಗಿತ್ತ ರಿ ನಮ್ಗ ಒಂದು
ಇಲ್ರಿ ಸರ್ ಅದ ತೊಬೆಕ್ ಮಾಡಿದ್ವೀ ರೀ ಹ್ಮ ಹೊಲ್ಲಕ್ಕ ಪೈಪ್ಲೈನ್ ಮಾಡ್ಸಾಕ್ ರೀ
ಹಾ ರಿ
ಇಲ್ಲೆ ನೀವು ನಿಮ್ಮೂ ಫೊನ್ ಓಡದಾಗ ಇಲ್ಲ ಇರ್ತ ಕೆಲ್ಸ
ಆವ್ ಬಿಡ್ರಿ ಆವ್ ಮತ್ತೆ ಏಳ್ಂದ್ರಿ ಅಂದ್ರೆ ಏಳ್ತಿನ್
ಅದೇ ಸರ ಕೇಳಬೇಕಾಗಿತ್ತ್
ಅದೇ ಒಂದ ಒಂದ್ ತಾಸ ಎರಡ್ ತಾಸ ಆತ ಕೆಲ್
ಇಲ್ದ್ರಿ ಸಾರ್
ಹಾ ಬರ ಹೊಸದ ಬೇಕೆ ಅನ್ರಿ
ಹಾ ಇಲ್ಷ ಹೊ ಶೇ
ಹ ಸೆಕಂಡ್ ಹ್ಯಾಂಡ್ ಆದ್ರೂ ಅಡಿತೇನ್ರಿ
ಹಾ ಸರ್ ನಡೀತೀ ಸರ್ ಸೆಕೆಂಡ್ ಹ್ಯಾಂಡ್ ಆದ್ರೆ
ಹಾ
ಹ ಅದೇ ಸರ್ ಸರ್ ಪಬ್ಲಿಕ್ ಏನ ಗೋಯ್ಬ ಸರ್ ನೋಡ ಆಕಡೆ ಇ ಕಡೆ
ತರ ಇಲ್ಲಿ ಸ್ವಲ್ಪ ರಷ್ ಆದ್ರಯಿಂದ ಒಂದ್ ನಿಮಿಷ ಇರಿ ಸರ ಈವ ಹುಡುಗರ ಅವಾಗ ಕಳಸ್ತಿನಿ
ಆ ಸರ್
ಏಯ ಹಾ ಹೇಳ್ರಿ ಸರ್ ಇ ಹ
ಅದೇ ಸರ್ ಬೇಕಾಗಿತ್ತು ನೀ ಏನೇನು ಪರಿಚಯ್ದಲ್ಲಿ
ಅದು ನಾ ನೋತನ್ ಗಾಡಿ ಯಾವ ಸೆಕಂಡ್ ಹ್ಯಾಂಡ್ ಸಿಕ್ ಸಿಕ್ಕ್ರ ಸೆಕೆಂಡ್ ಹ್ಯಾಂಡ್ ನೋಡ್ತನ್ ರಿ ಹೊಸದ್ ಚಿಕ್ಕರ ಹೊಸದ್ ನೋಡ್ತನ್ ರಿ
ಹ ನೋಡ್ರಿ ಸರ್
ಸರ್ ಮ್ಯಾನೇಜರ್ ಬಂದವ್ರೀ ಕೊನ್ಲೆಂತ ಮಾತಾಡ್ತರಿ
ಸರ್ ಅ ಪಬ್ಲಿಕ್ ರೋಡ್ ಸರ್
ಸರ್ ಪಬ್ಲಿಕ್ ಲ್ಲಿ ಸ್ೊಪ ರಶ್ ಆದ್ರ ಇದು
ಇಲ್್ರ ಮತ್ ವಯಸ್ಸ ಸರ್ ನಾವ್ ಅಡ್ಜಸ್ಟ್ ಮಾಡ್ಕೊತೇವ್ರೀ ಮತ್ತ ಇಲ್ಲಿ ಅಡ್ಜಸ್ಟ್ ಆಲ್ರಿ ಸರ್
ಅದ ರ ಬರಬರ
ಹಾ ಸರ್ ಹಲೋ ಹಲೋ ಹಲೋ
ಸರ
ಸರ್ ಏನ್ರೀ ಮಾತೆ ಬಂದ್ ಮಾಡ್ಬಿಟ್ರಿ
ಅರಿ ಹೇಳ್ರಿ ಏನ್ ವಾಯ್ಸ್ ಬ್ರೇಕ್ ಆಗಕತ್ರಿ
ಹೌದಿರಿ ಸರ್ ನಿಮ್ದೇ ಬ್ರೇಕ್ದರಿ
ಸರ ಫೋನ್ ಬಂದಿದ್ರರಿ ಅದು
ಹೌದ್ರಿ
ಹಾ ರಿ
ನೀ ನೋಡ್ರಿ ಸರಿ ಎಲ್ಲನ ನೋಡಿಲ್ಲನ್ರಿ ಜಯಸಪಿ ಎಲ್ಲಿ ಅಗಂತ
ಈಗ ಯಾವ್ ನೋಡಿಲ್ರಿ ನಾನ
ಹಾ ಸರಿ
ನೋಡಮ್ರರಿ ಮತ್ ಯಾವ್ರ ಸಿಕ್ಕು ಅಂತಂದ್ರ ಹಏಳ್ತ್ನಂತ್ರಿ
ಸರ್ ಪೆಟ್ರೋಲ್ಂತಾವನ್ ಜೆ ಸಿ ಪಿ
ಸರ್ ಪೆಟ್ರೋಲ್ ಇರಲ್ರಿೀ ಡೀಸೇಲ್ ಇರ್ತದ್ರೀ
ಓನ್ಲಿ ಡಿಸೈನ್ ಸರ
ಹ ಅದೇ
ಪೆಟ್ರೋಲ್ ಬೇಕದೆ ಸರ್ ನಮಗೂ
ಸರ್ ಪೆಟ್ರೋಲ್ದ ಹೆಂಗ ಸಿಗ್ತದ್ರೀ ನಿಮ್ ಡೀಸೆಲ್ ಸಿಗ್ತದ್ರ ಡಿಸೆಲ್ದ ಆದ್ರ ನಡಿತದ್ರೀ ಪೆಟ್ರೋಲ್ ಆದ್ರೆ ಹೆಂಗ ಆಗ್ ಇನ್ನು
ಇಲ್ರರಿ ಸರ್ ಒಂದ್ ಕೆಲವೊಂದು ಕಡೆ ಪೆಟ್ರೋಲ್ ಯಾವ ಅಂತ ಕೇಳಿದಿ
ನಂ ಹೆಂಗೆಗ ಆತ್ರಿ
ಇಲ್ಲಿ ಕೇಳಿದ್ದೇನೆ ಸರ್ ಅದಕ್ಕೆ ನಾನ ಕೇಳನೆ
ಹಾ
ಅದಕ್ಕಿರಾ ಸರ್ ನಿಮ್ಗೆಳಿದೆೆ ಡೀಸಲ್ ಪೆಟ್ರೋಲ್ ಸಿಗಿಲ್ಲ ಡೀಸೆಲ್ ಸಿಗ ಅಂತ ಕೇಳಿದೆ
ಬರೋಬ್ರರಿ ನೀವು ಕೇಳೋ ಬರೋಬರಿರೀ ಬಟ್ ಆದ್ರ ಅ ಡಿಸಲ್ದ ಇರ್ತದ್ರೀ ಯಾವ್ದೇ ಗಾಡಿ ತೋರಿ ನೀವು ಜೇಸಿಬೀ ಡಿಸೈಲ್ ದ ಇರುತ್ತದ
ಹೌದ್ರೀ ಬರಾಬರರಿ ಇರ್ನಾಗ ತೋರ ಯಾವ್ದರು ಅದ ಆಮೇಲೆ ಮಾತಾಡರ್ತಿರಿ ಹೋಲ್ದಾಗ ಏನ್ ಹಾಕಿರಿ ಸರಿ ಸಾಹೇಬ್ರ
ಸರ ಹೊಲ್ದಾಗ ಏನ್ ಹಾಕಿವವ ಅಂದ್ರ ಹತ್ತಿ ಹಾಕಿವವ್ರೀ ಹತ್ತಿ ಹಾಕಿವ ಮಳೆ ಅಂತ
ಸರ್ ಒಂದ್ ಕುರಿಶಡ್ ಬಂದದ ನೋಡ್ರಿ ಕುರಿ ಷಡ್ ಆಫರ್ ದಾಗ
ಕುರಿ ಶೆಡ್ರಿ
ಹಾ ಸರಿ ಆಗ್ತಿರನ್ ನೋಡ್ರಿ ಮತ್ತತ್ ಅದು
ಹ ಏನ್ ಖರ್ಚು ಬರ್ದ್ರ ಅದಕ್ಕ
ಸರ ಹೆಂಗಂದ್ರ ಅದು ಅರ್ಧ ಪರ್ಸೆಂಟ್ ಗೋರ್ಮೆಂಟ್ ಇರ್ದ್ರ ಅದ
ಸೆಡ್ ಹಾ ರಿ
ಅರ್ಧ ಪರ್ಸೆಂಟ್ ಗೌರ್ಮೆಂಟ ಇರ್ತ್ರಿ ಸರ್ ಅರ್ಧ ಪರ್ಸೆಂಟ್ ನಿಮ್ದ ಆತಿದ ನಿಮ್ಮದು
ಹಾ ರೀ
ನೀವ್ ಹೆಂಗ್ಗೆ ಶಡ್ಡ ಮಾಡ್ತೀರಿ ಸರ್ ಅದ ಅದ್ರ ಮೇಲೆ ರೊಕ್ಕ ಡಿಪೆಂಡ್ ಆಗ್ತರಿ
ಹೌದ್ರಿ
ಹಾ ನೋಡ್ರಿ ಸರ್ ಕುರಿ ಶೆಡ್ಡು
ಅದನ್ನು ಡಿಸೈಡ್ ಮಾಡ್ತೇನ್ ನಾನು ಹಾರಿ
ದೊಂದು ಇಪ್ಪತ್ ಮೂವತ್ ಕುರಿ ಆದ್ರ ಚಲೋ ರೀ ಸರ್
ಹಾರಿ
ಇಪ್ಪತ್ ಮೂವತ್ ಕುರಿ ಇದ್ದ್ರ ಚಲೋರಿ
ಇಪ್ಪತ್ ಮೂವತ್ ಇದ ಇದ್ರೆ ಎಷ್ಟ ಕೊಡ್ತರಿ
ಇಪ್ಪತ್ ಮೂವತ್ತರ ಒಂದು ಎರಡು ಎರಡ್ ಲಕ್ಷ ಕೊಡ್ತರಿ ಸರ್
ಎರಡು ಲಕ್ಷ ಕೊಡ್ತೀರಿ
ಸರಿ
ಎರಡ್ ಲಕ್ಷ ಸಾಕಾಗಲ್ಲಲ್ರರಿ ನಮ್ಗ
ಸರ್ ಮತ್ತ್ ನೀವು ಕುರಿ ಇದ್ದಗರೀ ಸರ್ ಅದ
ಸರಿ ಕುರಿ ಮೂವತ್ ಕುರಿರಗೆ ನಾಕ್ ಲಕ್ಷ ಕೊಡ್ತೀವಿ ಅಂತ ಹೇಳ್ರಿ
ಇಲ್ಲೇ ಕೇಳಿದಿವ್ರೀ ಒಂದ್ ಬ್ಯಾಂಕ್ನ ಕೇಳಿದಿವವಿ ನಾಕ್ ಲಕ್ಷ ಕೊಡ್ತೀವ ಅಂತಂದ್ರ ನಾಕ್ ಲಕ್ಷ ದಾಗ ಅದು ಬಡ್ಡಿ ಗಿಡ್ಡಿ ಸೇರಿಸಿ ಜಾಸ್ತಿ ಆಗ್ತದ ಅಂತ ಹೇಳಿದ್ರು ಅವರು
ಸರ್ ನಂಬಲ್ಲಿ ಬಡ್ಡಿ ಕಮ್ ಆಗ್ತದ್ರಿ
ಬಡ್ಡಿಯಟ ಅತ್ರ ನಿಮ್ಮಬಲ್ಲಿ
ಸರಾ ಒಂದ್ ರೂಪಾಯ ಅರ್ಧ ಪರ್ಸೆಂಟ್ ರೀ ಸರ್ ನಮ್
ಎಂಟಣಿ ಅನ್ರಿ ಎಂಟಣಿ ಭಾಗ.
ಹಾ ಹಾ ಎಂಟಣಿ ಸರ್.
ಹ ಹೌದ್ರೀ ಈಗ ಎಂಟಣಿ ಭಾಗ ಅಂತ ನೀವ ಅಂದ್ರಿ ಅಲ್ರಿ ಅವ್ರ್ ಎಪ್ಪತ್ತೈದ್ ತ
ಸರ್ ನ ಅರ್ಧ ಪರ್ಸೆಂಟ್ ರೀ.
ಸರ ನೀವು ಅದ ಬರಾಬರಿ ನಾಲ್ಕು ಲಕ್ಷಕ್ ಎಪ್ಪತ್ತೈಪರ್ಸೆಂಟ್ ಹೇಳಾರ. ಎಪ್ಪತ್ತೈದ ಪೈಸೆ ಸಾರಿ ಸಾರಿ ಎಪ್ಪತ್ತೈದ ಪ ಪೈಸೆ ಹೇಳಾರು ಹಾ ರೀ.
ಐವತ್ ಪೈಸೆ ಇಲ್ರರಿ ಎಪ್ಪತ್ತೈದು ಪೈಸೆ ನ್ರಿ ಸರ್
ಐವತ್ತು ಪೈಸೆ ಎಪ್ಪತ್ತೖದ್ ನಾನ್ ನೀವು ಎರಡೇ ಲಕ್ಷಕ್ಕೆ ಐವತ್ತು ಪೈಸೆ ಆನಗತ್ತ್ ಕತ್ತರೀ. ಮತ್ತ ಅವ್ರೆಲ್ರೀ ನಾಲ್ಕ್ ಲಕ್ಷಕ್ಕ ಎಪ್ಪತ್ತೈತ್ ಪೖಸ ಹೇಳ್ತಾರೀ ನೀವ ಬರೀ ಇಪ್ಪತ್ತೈದ್ ಪ ಪೈಸೆ ಜಾಸ್ತಿ ಐತ್ ಅವ್ರದ್ದ್ ಅಷ್ಟೇ.
ಕಮ್ಮಲ್ಲ
ಸರ್ ನಿಮ್ದ ಜಾಸ್ತಿ ಆಗ್ತದ್ರೀ.
ನಮ್ ಜಾಸ್ತಿ ಆಗಲ್ ಸಾರ್. ಅವ್ರ್ ಮೂವತ್ ಕುರಿಗೆ ಯಾವ್ದ್ ಸರ್ ನಾವ್ ನಾಕ್ ಲಕ್ಷ ಕೊಡ್ತೇವಿ ಮೂವತ್ ಕುರಿಗೆ.
ಸರ್ ನಮ್ ಹೇಳ ಮಾತ್ ಕೇಳ್ತೀರಾ?
ಹೀ
ನೀವು ಬರೀ ಎರಡ್ ಲಕ್ಷಕ್ಕೆ ಐವತ್ತು ಪೈಸ ಅಚ್ತರಿ.
ಅಲ್ರೀ ಅವ್ರು ನೀವು ಅವ್ರಿಗೆ ಮೂವತ್ ಕುರಿ ಅಂತ ಹೇಳಿದ್ರಿ.
ಹಾ ರೀ ಮೂವತ್ತು.
ನಮ್ಗೆ ಯಾಕ್ ಇಪ್ಪತ್ತೇಳಿರಿ.
ಸರ್ ನಮ್ ಮೂವತ್ತು ಅಂತ್ ಕೇಳಕತ್ತೀನ
ಸರಿ ಹೋಗ್ರಿ ನಾನ್ ನಾವ್ ಕೊಡ್ತೇವಲ್ರರಿ.
ಮೂವತ್ ಕು ಮೂವತ್ ಕುರಿ ಅಂದ್ರೆ ಪ್ರತಿ ಒಂದ್ ಬ್ಯಾಂಕ್ ನಲ್ಲಿ ನಾಲ್ಕು ಲಕ್ಷ ಇದೆ ಸರ್.
ಸರ್ ನಿಮ್ತ್ ನೀವು ಲೋನ್ ಜಾಸ್ತಿ ಹೇಳಕತ್ತೀರಲ್ರಿ ಬಡ್ಡಿ.
ನಾವ್ಲ್ರರಿ ಐವತ್ತು ಪೈಸೆ ಹೇಳಿ ಅವ್ರು ಇಪ್ಪತ್ತೈದು ಇಪ್ಪತ್ತೈದು ಪೈಸೆ ಹೇಳ್ಯಾರ ಅವ್ರು ಯಾರ್ದ್ ಜಾಸ್ತಿ ಆಯ್ತು.
ನೀವ್ ಹೇಳ್ತಾ ನಾಲ್ಕು ಲಕ್ಷಕ್ಕನ ಐವತ್ತು ಪೈಸಾ ಕೊಡ್ತೀರಾ.
ಹಾ ಐವತ್ತು ಪೖಸ
ಹಂಗಾದ್ರೆ ನಿಂಬಲ್ಲ ಆಕ್ಸೆಪ್ಟ್ ಮಾಡ್ತವ್ರೀ ನಾವು.
ಮತ್ ಅದಕ್ಕೆ ಹೇಳದ್ ಸರ್ ನೀವು ಫಸ್ಟ್ ಇಪ್ಪತ್ ಕುರಿ ಅಂದ್ರ ನೀವು ಪ್ರತಿಯೊಂದ್ ಬ್ಯಾಂಕ್ ಕೇಳ್ರಿ ಎರಡ್ ಲಕ್ಷ ಇದೆ ಸರ್. ಮೂವ ಕುರಿಗೆ ಇಪ್ಪತ್ ಕುರಿಗೆ. ನಾವೂಂದ್ ಮೂವತ್ ಕುರಿಗ್ ನಾಲ್ಕು ಲಕ್ಷ ಇದೆ ಸಾರ್.
ಹಾ ರೀ
ನೀವು ಉಲ್ಟಾ ಪಲ್ಟಾ ಕೇಳಿದ್ರ ನಾವ್ ಏನ್ ಮಾಡಕಾಗಲ್ಲ ಸರ್ ಅದು.
ನಿನ್ ನಿನ್ದ್ರ ಅಂಟ ಹೇಳಿ ನಿನ್ದ್ರನ್. ಹೌದ್ರೀ
ಹಾ ಸರ್
ಹ ಆಯ್ತು ಹೋರಿ ಮತ್ತ ಯಾವಾಗ ಮಾತಾಡಣಮ್ರಿ ಇದ್ರ ಬಗ್ಗೆ.
ಮೀನು ಸಕಾಣೆ ನೋಡಿ ಸರ್ ಮೀನು ಸಾಕಾಣಿಕೆ.
ಮೀನು ಸಾಗಣೆ ನಾವ್ ಸಾಕಿಲ್ರೀ.
. ದ ಅಮೌಂಟ್ನ್ ಬಾಳದ್ರ ದುಡ್ಡನ್ ಬಾಳತ್ ಸರ್ ಅದ ಮೀನ್ ಸಾಕ ಅಡ್ಗಿ.
ಬರಾಬರ್ರರಿ ಬಟ್ ನಾ ಅದು ಮೀನು ಸಾಗಾಣಿಕೆ ಮಾಡಿ ಅಲ್ರಿ ಈಗ ಮುಂದ್ ಮಾಡ್ತೀನ ರಿ ಮತ್ತ ನೀವ ನೋ . ಕೊಡ್ತನ ಅಂದ್ರ ನಾ ಮಾಡ್ತೀನಿ ರಿ.
ಮಾಡ್ತನ್ರಿ ಸರ್ ಅದು ಅ ಒಂದಾಗ ಗುಂಡಾಡಸ್ಬ ಸರ್ ಅದ.
ಹಾ ರಿ.
ಹೊಲ್ದಾಗ ಗುಂಡ್ ಹೊಓಡ್ಸ ಬೆಕ್ರಿ.
ಹಾ ರೀ.
ಅಲ್ಲ ನೀವ್ ಹೆಂಗ ಸರ್ ಅದ ಇ ಕೃಷಿಟದ ಆದ್ರೆ ಸರ ಅದು ಅರ್ಧ. ಪರ್ಸೆಂಟ್ ಗೌರ್ಮೆಂಟ್ ಕೂಡ ಸೇರದು ಆಗ್ಲಕ್ ಬದಲಿ.
ಹಾ ರೀ.
ಇದಕ್ಕಂಗಿಲ್ಲ ಸರ್ ಎಡತ್ತಿದ್ರ ನಿಮ್ಮ ಅಮೌಂಟ್.
ಎಷ್ಟ ಹೋಗ್ತೇತಿ ಗೌರ್ಮಂಟ್ಗೆ ಎಷ್ಟ ಹೋಗ್ತದ. ಮೀನ್ ಸಗಾಣಕ್ಕೆ ಲೋನ್ ಎಷ್ಟ ಆಯ್ತ್ರಿ.
ನಿಮ ದುಡ್ ನೀವು ಎಷ್ಟು ಕೆರಿ ಮಾಡಿದ್ರ ಸರ್ ಅದ್ರ ಮೇಲೆ ಡಿಪೆಂಡ್.
ಹೌದ್ರಿ ನಾವ ಒಂದ್ ಹತ್ತು ಮಾಡಿದ್ವಿ ಅಂದ್ರ ಎಷ್ಟ ಕೊಡ್ತರಿ.
ಸರ್ ಒಂದು ಕೆರೆಗ್ ಐದ್ ಲಕ್ಷ ಸರ್.
ಒಂದು ಕೆರೆಗೆ. ಐದ ಲಕ್ಷ ಅಂದ್ರೆ ಒಂದು ಕೆರೆಗೆ ಎಷ್ಟು ಇರ್ಬೇಕ್ರಿ ಹೊಂಡಾಗ.
ನ ನಿಮ್ಮ ಮೇಲೆ ಡಿಪೆಂಡ್ ಸರ್ ಎಷ್ಟು ಮಾಡಿದ್ರ ಮಾಡ್ರ ಒಂದ್ದ ಸರ್ ಕೇಳಂದ್ರಂದ ಸರ್.
ಹೌದ್ರಿ.
ಹಾ.
ಹಾ ಆಯ್ತ ಆಯ್ತ್ರಿ ಏನ್ ಬಂದ್ ನೋಡ್ಕೊಂಡು ಹೋಗದ್ತರಿ ಏನ್ರಿ ನೀವು.
ಇಲ್ ಸರ್ ನೀವು ಕೆಲ್ಸ ನೀವು ಎಷ್ಟು ಒಂಟ. ಕಿರಿ ಮಾಡತರಿ ಅವಾಗ ಬಂದ ನಾವು ಹುಡುಗಿ ಹತೀವಿ ಅದ ಸರ್ ಅದ್ರ ಮೇಲೊ. ಟೂ ವೀಲರ್ ತ್ರೀ ಅಡಂಗ ಆಗ್ಬೇಕರಿ ಟೂ ವೀಲರ್ ಫೋರ್ ವೀಲರ್.
ಹೌದ್ರಿ ಅದು ಗಾಡಿಗಳು ಬರ್ತಾವನ್ರೀ ಅವ ಸಪ್ರೇಟ್.
ಹಾ ಸರ್ ಫೋರ್ ವೀಲರ್ ಮ್ಯಾಗ ಫೋರ್ ವೀಲರ್ ತಿರಣ.
ಹೌದುದು .
ಹಾ ರೀ.
ಮತ್ತ ಅದಕ್ಕೆ ಆಹಾರ ಅದು ಎಲ್ಲಾ ಯಾರ್ ಕಳಸ ಬೇಕರಿ ನಮಗ.
ಹಾ ರೀ.
ಅದಕ್ಕೆಲ್ಲಾ ಆಾರ ಯಾರ್ ಕಳ್ಸ್ಬೇಕ್ರಿ.
ಸರ್ ಇಲ್ಲಿ ಕೇಳ್ರಿ ಫಸ್ಟ್ ನೀವು ಉಂಡ ಕೆರೆ ತೋಡ್ಸಿ. ನೀರ್ ಹಾಕಿ ನೀವ್ ಸರ ಪ್ರತಿಯೊಂದು ಎಲ್ಲ ನಿಮ್ಗ ನಿಮ್ ರೊಕಲಿಂದ ಮಾಡಬೇಕು ಸರ್ ಅದು.
ಸರ ಮಾಡ್ತ. ವಿ ಬಟ್ ಆದ್ರೆ ಆಹಾರ ಯಾರ್ ತರ್ಬೇಕ ಅಂತ ಕೇಳತೇನಿ. ಅದೇ ಸರ್ ಎಲ್ಲಿ ಸಿಗ್ತದೆ ಈಗ ನಿಮ್ಗೆ ಮಾಹಿತಿ ಈಗ ಲೋನ್ ಕೊಡ್ತ. ಇಲ್ಲಾ ನಿಮ್ಗೆ ಎಲ್ಲಾಂದ್ರ ಗೊತ್ತಿದ್ರೆ ಹೇಳ್ರಿ ನನ್ ಅದ್ ಮಾಡಾಕ್ ನನ್ ಬಾರಿ ಸಿಗ್ತದ.
ಅದ್ ಆರ ಸರ ಅದು. ಏನ್ ಮೀನ್ ಏನ್ ತೋತಿರಲ್ಲ ಸರ್ ನೀವು. ಮೀನ್ ತಗೊಳ್ಳಲ್ಲ ಆರು ಸಾವಿರ.
ಹೌದ್ರಿ.
ಈಗ ನೀವು ಎಲ್ಲರಡೆ ಕಂಪ್ಲೇಂಟ್ ಮಾಡಿದ್ಮ್ಯಾಲ ಮ್ಯಾನೇಜರ್ ಬಂದ. ಸರ್ ಅದು ಒಂದು ಕಿರಿಯ ಸುತ್ತ ಅದ ಮ್ಯಾಗ ಫೋರ್ ವ್ಹೀಲರ ತಿರಗ್ಯಾಡ್.
ಫೋರ್ ವೀಲರ್ ತಿರಗಾಡ ಬೇಕೇನ್ರೀ.
ತಿರ್ಗಗಾಡಿಮೆಲ್ ಸರ್ ಲೋನ್ ಆಗ್ತದ.
ಸರಿ ಸರಿ ಸರಿ ನೋಡ್ಕಂತವ್ರಿ ನೀ
ಅದ ಅಷ್ಟ ಆತ್ದ್ ನೋಡ್ರಿ ಸರ್ ನೋಡ್ರಿ ನೀವು ನಿಮ ಒಂದ್ ಎಕರೆಕ್ ಒಂದೆ ಸರ್
ಸರಿ ಸರ್ ನೋಡ್ಕೇದ್ ಫೋನ್ ಹಸ್ತನೀರಿ.
ಸರಿ ಕೇಳಿ ಮನೇಲಿ ಪೋನಂಗ
ಓಕೆ ಸರ್ ಓಕೆ ಥಾಂಕ್ ಯು.
ಹ ಹಾ.